ಹ್ಮ್
ದಿವಿ ನೀವು
ಹಾ ಚೆನ್ನಾಗಿದ್ದೀನಿ
ಏನ್ ಮಾಡ್ತಿದ್ದೀರಾ.
ನಾನಾ ನನ್ನ ದ್ವಿಚಕ್ರ ವಾಹನದಲ್ಲಿ ಕುಳ್ತಿದ್ದೀನಿ.
ಏನು ಅಷ್ಟು ಯಾರ್ ನಿಮ್ ಸ್ನೇಹಿತರು ಬಂದಿದ್ರು ಏನ್ ಮಾಡ್ತಿದ್ರ ಮನೇಲ್ಲಿದ್ದು ಹೋಗಿಲ್ವಾ ಕೆಲ್ಸಕ್ಕೆ.
ಇಲ್ಲ ಇವತ್ತು ಹೋಗ್ಲೇ ಇಲ್ಲ.
ಓ ಬೆಳಿಗ್ಗೆಯಿಂದ ಮನೆಯಲ್ಲ ಇದವಿ ಅಂಗರೆ.
ಹೌದು ಮನೆಯಲ್ಲಿ ತುಂಬಾ ತ್ತ ಕೆಲಸ.
ಓಹೋ ಹಂಗೆ.
ಹ್ಮ್ ಅದು ಗೇಟ್ ಮಾಡ್ತಾ ಇದ್ವಾ. ಹೌದು ಬಾಕ್ಲಿ.
ಹೌದು ಬಿಡಿ.
ಹಾ ಅದು ಅದಕ್ಕೋಸ್ಕರ ಅದು ಇದು ಅಂತೇಳಿ ತುಂಬ ಇತತ್ತು ಕೆಲಸ.
ಹ್ಮ್. ಏನಾಗಿದೆ ಗೊತ್ತು.
ಹ್ಮ್.
ಕರೆ ಮಾಡಿದ್ರಾ.
ಹಾ.
ಹಾಪ ಅಳಸ್ಬಿಟ್ಟಿದ್ದೀನಿ.
ಯಾಕೆ.
ಸುಮ್ಮನೆ ಹಂಗೆ ಮಾತಾಡ್ತಿದ್ವಾ.
ಯೋ.
ನಮ್ ಭಾವಕ ನಮ್ಮ ಬಾವ ಕರೆ ಮಾಡಿದ್ರು ಅಂತ ಹೇಳ್ದ ಅಲ್ವಾ. ಅವತ್ತ ಏನಂದೇ ನಮ್ಮ ಬಾವಾಗೆ ಏನ್ ಬಾವ ನೀವ್ ಹಿಂಗಿದ್ದೀರಾ ಎಲ್ಲಿಗಾದ್ರೂ ಹೊರಗ್ ಹೋಗ್ಬ ಹೋಗ್ಬರ್ಬೇಕಕ್ ತಾನೇ ಒಂದ್ ತಿಂಗಳ ಆಯ್ತು ಆ ಎಂತ ಹೇಳದೇ ಅಷ್ಟೆ.
ಹಾ-
ಅವಳು ಅಂದ್ರೆ ಬೇರೆ ಏ ಓ ಅಂತ ಹೇಳ್ದೆ ಅದಕ್ ಅವಳು ಹ ಹಂಗೇಲ್ಬೇಡ ಇನ್ನು ಅಂದಸತಿ ಯಾಕಂದ್ರೆ ನೀನೇನ್ ದೊಡ್ಡೋಳಲ್ಲ ಚಿಕ್ಕೋಳಲ್ಲ. ಅವರಿಗೆ ಹಂಗೆಲ್ಲಾ ಮಾತ ಮಾತಾಡ್ಬಾರ್ದು ಅಂದ್ಲು.
ಹೂ
ಪಾಪಾ ನಾನು ಅಷ್ಟೇ ಬಿಡು ಸರಿ ಬಿಡು ನನ್ ಹಂಗೆಲ್ಲಾ ಮಾತಾಡಲ್ಲ ನನ್ ಬಾಯೇ ಸುಮ್ನೆ ಇರಲ್ಲ ಏನೋ ಒಂದ್ ಮಾತ ಆಡ್ತ ಮಾತಾಡ್ತಾ ಇರ್ತೀನಿ ಇವರ ಇನ್ನೂ ಗಿಫ್ಟ್ ಬಿಡು ಇನ್ನೊಂದ್ಸತೆ ನಾನ್ ಮಾತಾಡಲ್ಲ ತಗೋ ಅಂತ ಅಂದೆ.
ಹಾ.
ಇಷ್ಟಕ್ಕೆ ಹತ್ತ ಬಿಟ್ಟಳು ಅತ್ತಬಿಟ್ಟು ನಾನು ಸುಮ್ನೆ ಇರು ದೀವಿ ಯಾಕ ಅಳ್ತಿಯ ಸುಮ್ನೆ ಇರು ಯಾ ಇಲ್ಲಿಗೆ ತಲೆ ಕೆಟ್ಟ ಹೋಗ್ಬಿಟ್ಟೈತೆ ನನ್ ದರಿದ್ರ ಸತ್ಕೊಬಿಟ್ಟೈತೆ ನೀನ್ ಅಳಿಸಿ ನನಗ್ ಇನ್ನ ಸ್ವಲ್ಪ ಬೇಜಾರ್ ಮಾಡ್ಬಿಟ್ಟು ನೀನ್ ಇನ್ನ ಸ್ವಲ್ಪ ದರಿದ್ರ ಮಾಡ್ಬೇಡ ಅಂತ ಹೇಳದೇ ಅವಳು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಅದನ್ನ ಅಳ್ತಾ ಅಳ್ತಾ ಕರೆ ಕಟ್ ಮಾಡ್ಬಿಟ್ಟು ಇನ್ನೂದೊಂದ್ಸತ್ತ ನನಗೆ ಕರೆನೆ ಮಾಡಕ್ ಹೋಗ್ಬೇಡ ನೀನು ನಾನ್ ನೀನ್ ಎಲ್ ನ ನೀನ್ ಎಲ್ಲಿ ಇಟ್ಟಿದೀಯ ನನ್ನ ಅಂತ ಗೊತ್ತಾಗಬಿಡ್ತು ನಾ ನಿಂಗ್ ಅನ್ಕೊತಾ ಇದಯಾ ನನ್ ಬಗ್ಗೆ ಅಂತ ಅರ್ಥ ಆಯ್ತು ಸರಿ ನನಗೆ ಇನ್ನೊಂದ್ಸತಿ ಮಾಡಕ ಹೋಗಬೇಡ ಆಯ್ತಾ ಅಂತ ಇಟ್ಬಿತ್ಳು. ಎಷ್ಟು ಬೇಗ ನಾಳೆ ನಾ ನಾನು ಅತ್ತ ಬಿಟ್ಟು ಜೀವಿ ಸುಮ್ಮನೆ ಇರು ಜೀವಿ ಕಾಲಿಗ್ ಬೀಳ್ತ ಸುಮ್ಮನೆ ಇರುವರು ಅಂತ ಹೇಳಿ ಅಳ್ತಾ ಇದೀನಿ ಕೇಳ್ತಾನೇ ಇಲ್ಲ ಅಳ್ ಅಳ್ತಾನೆ ಇದ್ದಾಳೆ ಇಟ್ಬಿಟ್ಟೆ ನಾನೇ
ಅಯ್ಯೋ ಪಾಪ
ಓ ನನಗೆ ಯಾಕ ಹಿಂಗ ಮಾಡಕತ್ತನಿ ನಾನು ನನಗೆ ಅರ್ಥ ಆಗ್ತಾ ಇಲ್ಲ ಎಪ್ಪಾಚಿ. ದರಿದ್ರ ನಾನ ಪಾಪ ಅವಳು ಎಷ್ಟ ಮೆತ್ತಗ ನಾಳೆಗ ಹೋಗ್ತೀನ ಅವಳಹತ್ರರ
ಹು ಹೋಗ್ಬಾ ನೀ ಚೆನ್ನಾಗಿರುತ್ತೆ ಅಲ್ವಾ,
ಹು ನಂಗೂ ಯಾರಿದಾರೆ ಪಾಪಾ ಅವಳೇ ಎಲ್ಲಾದ್ರಲ್ಲೂ ಅವಳೇ ಇರ್ತಾಳೆ ಏನ್ ಬೇಕು ಅದ ಕೊಡಿಸತಾಳೆ ಎಲ್ಲಾ ಸಮಾಧಾನ ಮಾಡ್ತಾಳೆ ಅವಳಗೆ ನಾ ಬೇಜಾರ್ ಮಾಡ್ತೀನಿ ನೋಡ ತು ನನ್ ಇಷ್ಟ ಕೆಟ್ಟೋಳಲ್ಲ,, ಅದಕ್ಕೆ ಅನ್ಸುತ್ತೆ ನನ್ ಜೊತೆ ಯಾರು ಇ ಇರೋಲ್ಲ ಅಂತ,
ಹು
ಪಾಪ ಅವ್ರ ಎಷ್ಟು ಒಳ್ಳೆಯವರು ಅವಳ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ಎಷ್ಟು ಬೇಜಾರು ಮಾಡ್ತೀನ ಅಂದ್ರ ಅವ್ರಿಗೆ ತು
ಹು
ಹ ಆತರ ನಿಮ್ ಮಾತಾಡಬಾರದರಿ ತು ನೀವ್ ಮಾತಾಡಿದ್ಮೇಲೆ ಬೇಜಾರಾಯಿತರಿ, ಪಶ್ಚಾತ್ಪ ಪಡ್ತಿರ್ ಗೊತ್ತಾ ಅದ್ರನ್ನೇ ನೀವ್ ಏನ್ ಮಾಡಬೇಕು. ಕು ಮಾತಾಡೋಕಿಂತ ಮುಂಚೆ ಆಲೋಚನೆ ಮಾಡಬೇಕು.
ನೀನ್ ನಾನ ಏನಾದ್ರು ಅಂದನಾ ಅವಳಂಗಂದ್ರು ಅಷ್ಟೇ ನಾನು ಬಿಡು. ನಾನ್ ಮಾತಾಡಲ್ಲ ಅಂತ ಹೇಳದೇ ಅಷ್ಟೇ, ತೆ
ಹಾ ಹ್ಮ
ಕರ್ಮ ಮಾಡ್ತಾಳೆ ಮತ್ತೇಏನಂತ ಹೇಳ್ದೆ ಆದಿವಾರ ರಜೆ ಅಲ್ವಾ ಎಲ್ಲಿಗಾದ್ರೂ ಹೋಗೋಣ ಅಂತ ಹೇಳ್ದ ನಾಳೆ ಹೋಗೋಣ ಅಂತ ಹೇಳಿದ್ರೆ ಅವ್ಳ ನಾಳೆ ನನ್ಗ್ ಕೆಲ್ಸ ಇದೆ ಅಂತಂದ್ ಸರಿ ಬಿಡು ಆಯ್ತ ಆದ ದಿವಾರ ಹೋಗೋಣ ಅಂತ ಹೇಳ್ದ ಹ್ಮ ಅಂತ ಹೇಳಬಹುದು ಆಮೇಲೆ ಏನಂತ ಹೇಳ್ದೆ ಯಾವಾಗ ಹೋಗೋಣ ಇಲ್ಲಿಗ್ ಹೋಗೋಣ ಅಂತ ಹೇಳ್ತಿದ್ಲು ಬಿಡು ಬಾವನ್ಗೂಡ ಕರಿಯೋಣ ಹಂಗೆ ನೀವು ಭೇಟಿ ಆಗಿಲ್ವಲ್ಲ ನೀವು ಅದಂಗ ಆಗುತ್ತೆ ಅಂತಂದೆ ಹ್ಮ್ ಮತ್ತೆ ನೀನಾ ಅವಳು ನಾನ್ ಕರೆಯಕ್ ಹೆಂಗಾಗುತ್ತೆ ಹೇಳು ಅಂದ್ಲ ನನ್ ಮೇಲೆ ಹಾಕು ಓ ಹೇಮ ಕರೆದಿದ್ದಾಳೆ ಅಂತ ಹೇಳು ಅಂತೆಂದೆ
ಹ್ಮ್
ವು ಸರಿ ಬಿಡು ಬರ್ತಾರ ಇಲ್ಲೋ ಗೊತ್ತಿಲ್ಲ ಹಗೆಲ್ಲ ಅಂತಿಲ್ಲ ಆಮೇಲೆ ಈ ಇದೇ ಅಂದ್ಲು ಈ ವಿಷಯಾನೇ ಅಂದ್ಲು ನೀನ್ ಹಂಗಗೆೇಳ್ಬಾರ್ದಿತ್ತು ಅಂದ್ಲಿ ನನ್ ಅದಕ್ಕೆ ಬೇಡ ಕರಿಬೇಡ ಬಿೇಡು ಯಾವ ಹೋಗೋದೇ ಬೇಡ ಅಂತ ಅಂದೆ ಅವಳು
ನೀವು ಇಬ್ರು ಈ ತರ ನೋಡ್ರಿ ಅವಾಗ ನಾವಲ್ಲಿ
ಹ ಆಪ ನನ್ ಸರಿ ನ ಯಾ ಆದ್ರೂ ಹಿಂಗೆ ಮಾಡ್ತೀನಿ ಪಾಪಾ ಎಲ್ಲರಿಗೂ ಹಿಂಗೆ ಮಾಡ್ತೀನಿ ನೋಡು ಎಷ್ಟ್ ಬೇಜಾರು ಮಾಡ್ಬಿಡ್ತೀನಿ ಅವ್ರರಿಗೆ
ಆದಾರ್ ಏನಲ್ಲಾ ಇವು ಸ್ವಲ್ ನೋಡಿ ಯೋಚನೆ ಮಾಡಿ ನಡಿ ಮಾತಾಡಕ್ಕೆ
ಏ ನಿನ್ನ ನನ್ಗೆ ಆ ಸಂದರ್ಭದಲ್ಲಿ ಹಂಗೆ ಅನ್ಸ್ಬಿಡ್ ಹಂಗೆ ಹೇಳ್ಬಿಡ್ತೀನಿ ಪ್ರತಿ ಸತ್ತ ಹಂಗೇನ ಹೂಟಿದಾಗಿಂದ ಹಂಗೆ ಏಳ್ ಬಿಳ್ತೀನಿ ಮತ್ತೆ ಕುೂತ್ಕೊಂಡು ಬಚತ್ತ ಪಪ್ಪಪಡ್ತ ಆಸನ್ ಎಡವಟ್ಟ ಆಗಲ್ಲ ಅವ್ರಗ್ ಬೇಜಾರ ಮಾಡ್ತಾರೆ ಇನ್ನ್ ಅಷ್ಟೆ ಇನ್ನೇನು ಮಾಡರು
ಹಾ
ನನ್ ಜೊತೆಯಲ್ಲಿರೋರ್ಗೆಲ್ಲಾ ಹಂಗೆ ಮಾಡ್ತೀನಿ
ಹ್ಮ್
ಹ್ಮ ಬಿಡಿ ಆಯ್ತಾ ಊಟ
ಹ್ಮ್ ಇನ್ನ ಇಲ್ಲ ನಿಮ್ದು
ನಂದು ಇನ್ನ ಇಲ್ಲ
ಹ್ಮ್ ಹ್ಮ ಇನ್ನ ಮಾಡ್ಬೇಕು ಸ್ವಲ್ಪ ಈಗ ತಾನೇ ಸ್ನಾನ ಮಾಡಿದೆ ಹೊರಗಡೆ ಹೋಗ್ ಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಅದೇ ಗೊತ್ ತ್ತಲ್ವಾ ನಾ ಹೋಗ್ತೀನಲ್ವಾ ದಿನ ದಿನ
ಕೊಂಡ್ಬಿಡಿ ಸುಮ್ನೆ ಹೋಗದು ಬರದು ಏನಕ್ಕೇಳಿ
ರ ರೊಕ್ಕ ಬೇಕಲ್ವಾ
ಹ್ಮ್ ನೀವು ಬಿಡಿ ಸಾಹುಕಾರರು ಕಟ್ ಸ್ತಿರ
ರೊಕ್ಕಬೇಕಲ್ವಾ ಕಟ್ಟಕ್ಕೆ ಆ ಜಾಗ ತಗೊಮ್ಬೇಕಾದ್ರೂನು ಬೇಕ್ ಕಲ್ವಾ
ಎಲ್ಲದಕ್ಕೂ ಬೇಕು ಜಾಗ ತಗೋಬೇಕು ಬೇಕು ಮನೆ ಕಟ್ಟಕೂ ಬೇಕು
ಮತ್ತೆ
ನಿಮ್ದಾನ ಮನೆ ಇದೆ ಅಲ್ವಾ ಚೆನ್ನಾಗಿ
ಹ್ಮ್
ಎರಡೆರಡು ಮನೆ ಇಟ್ಕೊಂಡಿದ್ದೀರಾ ಸಾಹು ಕಾರರು
ನಮ್ದು ಅಲ್ಲಿದೆ ಅಲ್ಲಿ ಒಂದು ಇಲ್ಲಿ ಇಲ್ಲೇ ತಾನೆ ನಾವಿರೋದು
ಎಲ್ಲಾನ ಇರ್ ಲಿ ಅಲ್ಲಿ ಇದೆ ತಾನೆ
ಹಾ ಇದೆ
ಇನ್ನೇನು ಒಬ್ನೇ ಮಗ ಚೆನ್ನಾಗ್ ಆಸ್ತಿ ಮಾಡಿ ಇಟ್ಟೋರ್ ನಿಮ್ಮಪ್ಪಾ
ಮಾಡಿಟ್ಟಿದ್ದಾರೆ ಆದ್ರೂನು ಕುಂತ್ಕೊಂಡು ತಿನ್ನೋ ಅಷ್ಟು ನಾನ್ ನು ಅಷ್ಟು ಸೋಂಬೇರಿ ಅಲ್ಲ ಅಲ್ಲ ಅಲ್ಲ ಅಲ್ಲ ನಾನ್ ಹೇಳ್ತಾ ಇದ್ದೀನಿ ಆದಿದ್ರೂನು ನಾನು ಆ ಸ್ವಂತ ಆಗ ಆ ದುಡಿಯೋಣ ದುಡ್ದು ಮಾಡೋಣ
ಮಾಡಿ ಮಾಡಿ ನಾವು ಮಾಡ್ಬೇಕೇ ನಮ್ದ ತಮ್ಮನ ಮಾಡಿ ಕೊಡ್ಬೇಕು
ವಾ
ಹ
ಅವ್ರೀ ಇವತ್ತು ಮನೆ ಬಂದಿದ್ರು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
ಹೌದು
ಅಮ್ಮ ಬಂದಿದೆ
ಇಲ್ಲ ಇಲ್ಲ ಅವನ್ ಮಾತ್ರ ಬಂದಿದ್ದ
ಇಂಪನಗ್ ಬಂದಿದ್ನಾ
ಹೌದು
ಓ ಏನಕ್ಕಂತೆ
ಚನ ಬಂದಿದ್ದಿದ್ದ
ಓ. .. ಓ ಹಂಗೆ? ..
ತರ್ಸ್ದೆ, ಏನಪ್ಪಾ ಹೆಂಗಿದೆ? .. ಅಂದ್ರೆ, ಇಲ್ಲ. .. ಎಲ್ಲ, ಹಾಗೆ ಇದೆ! ಅಂತ ಹೇಳಿದ ..
ಹೌದಾ! ..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
ಅದ್, ಯಾವ ಕಡಿನ ಆಗು .. ತುಯೇನೂ!
ಹ ಹೇಳಿದೆ ಅವನಿಗೆ ಅದು ತಿನ್ಬೇಡ! ತಿನ್ರಾ, ಅಂತ!
ಹ್ಮ್, ಏನಂದ!
ಹ್ಮ್, ಸರಿ ನೋಡ್ತೀನಿ! ಅಂತ ಹೇಳಿದ್ದೇನೆ.
ಹ್ಮ್
ಹ್ಮ್ ಅಂದ್ರೆ! ನೀವು? ನಾ. ನೋಡ್ಬೋದುಲ್ವಾ?
ಏನು?
ಅಂದ್ರೆ, ಯಾರಾದ್ರೂ? ಯಾರತ್ರ ಆದ್ರು ನಿಮ್ಮ ಸ್ನೇಹಿತರ! ಅತ್ರ, ಕೇಳ್ಬೋದು! ಈ ತರ ಬಂದ್ರೆ ಏನ್ ಮಾಡ್ಬೇಕು?
ಏ, ಸ್ನೇಹಿತರಿಗೆ ಏನ್ ಗೊತ್ತಿರುತ್ತೆೇಳು! ಹೋಗಿ ವೈದ್ಯರತ್ರನೇ! ತೋರ್ಸಿದ್ರು ಎಷ್ಟು ವೈದ್ಯರಾತ್ರರ .. ತೋರ್ಸಿದಿದ್ದಾರೆ ಗೊತ್ತಾ. ಪ್ರತಿಯೊಬ್ಬ ಅರತ್ರನುೂ ಹೋಗೀ ಬಂದ್ಬಿಟಾರೇನೋ? .. ಎಲ್ಲರತ್ರ, ಹೋಗಿ! .. ಯಾವುವೂ, ಎಲ್ಲಾ ಹಾಕಿ! .. ಸೂಜಿ, ಎಲ್ಲ ಹಾಕ್ಸ್ಕೊಂಡು! ಏನಾಗುತ್ತೋ ಏನೋ. ..
ತರ ಬೇರೆ, ವೈದ್ಯರತ್ರ, ಹೋಗಬೋದಲ್ವಾ? ..
ಏನೋ, ನೋಡ್ತೀವಿ ಬರ ತಿಂಗಳು, ಅದು .. ಅಂದ್ರೆ, ನಮ್ಮ ಅಕ್ಕ ಏನಾದ್ರು ಮನೆಗೆ ಹೋದ್ರೆ! ಎಲ್ಲಾದ್ರೂ ದೇವಸ್ಥಾನಕ್ ಹೋಗ್ಬೇಕು ಸಾಕಗ ಆಗ್ಬಿಟ್ಟೈತಿ. ಏನ್ ದರಿದ್ರ ಸುತ್ಕೊಂಡ್ ಆಯ್ತು ಏನೋ? ..
ಹ, ಹೌದು ನೀವು? ಎಲ್ಲರು, ಹೋಗಿ ಬರಬೇಕು? ..
ಸುಮ್ಮನೆ, ನೆಮ್ಮದಿ ಇಲ್ಲ! ಯಾರಿಗೂ ನೆಮ್ಮದಿ ಇಲ್ಲ. .. ಪಾಪ ಅಪ್ಪ ನೋಡಿದ್ರೆ ಬರೀ ದುಡ್ದಿದ್ದೆಲ್ಲಾ ಇದಕ್ಕೆೇಡ್ಬೇಕು ಅನ್ ಹುಷಾರಲ್ದಂಗೆ ಆಗುಬಿಟುಇದೆ. .. ಅಪ್ಪ, ಅಮ್ಮಾನೂ, ಒಂದೇ ಚಿಂತೆ ಮಾಡ್ತಾರೆ! ಅವನು ಭಯ! .. ಪಟ ಬಿಟ್ಟಿದಾನೆ ಅಯೋ! ಏನಾಗೇತೆ ಏನಾಗೇತೆ? .. ಜೀವನಾ, ಪೂರ್ತಿ. .. ಇಂಗೆ, ತಿಂತಾ ಇರ್ಬೇಕಾ? .. ಅಂತ ಹೇಳು ಬಿಟ್ಟು ಅವನು, ನಾನ್ ಚಿಂತೆ ನನಗೆ ಹೌದು! ನಮ್ಮ ಅಕ್ಕ ಚಿಂತೆ, ಅವಳಿಗೆ? .. ಹೇಳ್ತೀವಿ ಪಾಪ ಅವರು ದಿನ ಅದೇ ಅಲ್ವಾ ಬರಿ ಎಲ್ಲಿ ಜನಾನ್ ನೋಡ್ತಾರ ಅಂತ್ರೆ ಅಲ್ಲಿಗ್ ಹೋಗ್ಬಿಡ ಹ ಪಾಪ ಅವ ಅವನ್ ಅವನ್ ಡೈಲಿ ಎರಡು ಸಲ ಸ್ನಾನ ಮಾಡಿ ಅದು ಹಚ್ಚಿದೆ ಇದು ಹಚ್ದೆ
ಹ್ಮ್
ಸರಿ ಬಿಡಿ.
ಹ್ಮ್ ಸರಿ ಬಿೇಡಿ ನಾನು ಆಮೇಲೆ ಮಾಡ್ತೀನಿ.